ಹ್ಮ್
ಏನ ಇಲ್ ಏನ್ ಮಾಡತಿ
ನಾನು ಏನಲ್ಲ ನಡ ನ್ ಮಲ್ಸಾತನಿ
ಜೋರ್ಲೆ ಮಾತಾಡ ಕಸಲ್ ಹಾ ಹಾ ಯಕ್ಕ ಇಷ್ಟಷ್ಟ ಜಲ್ದಿ ಆಕ್ಕ
ಹ
ಇಷ್ಟ ಚಲ್ದಿಯಕ್ಕ
ಒಂದ್ ತಾಸ್ ಮಲ್ಕೋ ತಾನೆ
ಹಾ ಹಾ ಮುಕ್ಕೊಂಡ ಏಳದಿವಾಗತದೆ
ಎಟಕ್
ನೀನ್ ಕೆಲ್ಸ ಆಯ್ ಜೋರ್ಲ್ಲ ಮಾತಾರೆ ಸ್ವಲ್ಪ
ಹಟ್ಟಿಕೇಳ್ತನ್
ಹಾ ಹಾ ಊಟ ಮತ್ತೆ ಊಟವಾಗಿ ಮಾಡ್ತಾನ
ಎಂಟಿಕ ಊಟ ಮಾಡ್ತಾನೋ ಈಗ ಹಾಲ್ ಕುಡುದ ಮಲ್ಕೋತಾನ
ಮತ್ತ
ಮತ್ತೇನಿಲ್ಲ ನೋಡ
ನೀ ಏನ್ ಮಾಡತಿದ್ದೀಚ ಅದು
ಆಗೇತಿ ನಿಂದ ಆಗೇತಿ
ನಿಂದ ಕೇಳ್ಸಯ್ತ ಜೋರ್ಲ್ಲೇ ಮಾತಾಡ್ಸೊಪ ತುಲ್ ದಸನ್ನ ಧ್ವನಿ ಆಗತಿ
ಇಲ್ಲಸ
ನನಗೆ ಅಂಗ ಕೆಸ ಆ ಪುಳ್ಳು ಸ್ಲೋವ ಆಗಿದೆ
ಹ್ಮ್ ಹಾ ಹಾ ಹಾ ನಿಂದ ಚಾದು
ಚಾ ಆಯ್ತ್ ನೋಡಿ ಇವಾಗ ಕುಡಿದು ಬನ್ನಿ
ಹ್ಮ
ಹ್ಮ್ ಏನ್ ಸ್ನಾಕ್ಸ್ ಅದೂ ತಿಂತೀರ ಏ ನಂಗ ಚಾ ಅಷ್ಟನು
ನೇನ್ತಿ ತಿಲ್ಲ ಲಾಡೂ ಚೂಡ ಲಾಡೂ ಚೋಡ
ಏನ
ಲಾಡು ಚೋಡ
ಕಟ್ ಮಾಡತ್ ನಂಗ ಕೇಸತ್ತನ್ನೊ ನಿದ